ಹಲೋ
ಹಲೋ ರೀ
ಹ್ಮ್ ಆರಾಮದ
ಏನ್ ಮಾಡ ಆರಾಮ್ ನೋಡ್ರಿ ನೀವ್ರಿ
ನಾವು ಆರಾಮದ ನೋಡ್ರಿ ಮಾಡಿವೆ ಎಲ್ಲಾ ಮಧ್ಯಾಹ್ನದ
ಹ್ಮ ಹಾ ಹಾಗಗೇತ್ರಿ ನಿಮದ್ರಿ
ನಮ್ದು ಆಗೇತ್ ನೋಡ್ರಿಪಾ
ಹ ಹೌದ್ರಿ ನಾವು ಇಲ್ಲಿ ಹಾ ನಮಗು ಒಂದ್ ಫಂಕ್ಷನ್ ಮನೆ ತಿಊಟಕ್ಕ ನಮಗು ಒಂದ ಫಂಕ್ಷನ್ನದ್ ಊ ಕ್ಕಲ್ಲ ಹೋಗಿದ್ವಿ
ಹಾ
ಹೋಗಿ ಒಂದ್ ಬರ್ತ್ಡೇದ್ ಫಂಕ್ಷನ್ ಬಂದಿತ್ರಿ
ಹಾ
ಫಂಕ್ಷನ್ ಮುಗಿಸಕೊಂಡ್ ಅಲ್ಲೇ ಊಟ ಮಾಡಿ ಈಗ ಈಗ ಬಂದ ಬಂದಿ ನೋಡ್ರಿ ಮನಿ
ಹ್ಮ್ ಇನ್ನುೂ ಫಂಕ್ಷನ್ ಒಳ ಮುಗಿವ ಅಲ್ಲ ಬಿಡ್ರಿಪಾ
ಹೌದ್ರಿ ದಿನಾ ನಮ್ಗಂದ್ರು ಅಡಗಿದ ಇದಾಗ ಆತೇತಿ ಒಬ್ಬರು ಇಲ್ಲ ಒಬ್ರು ಹೋಗೋದಾಗತ ಫಂಕ್ಷನ್ಿಗೆ ಬ್ರಿ
ಮತ್ತವು ಬಿಡಾಕು ಹ್ಮ್
ಬಿಳಾಕು ಆಗುದಿಲ್ರರಿ ಇವತ್ ಈಗ ಬೆಳಗಾವ ದಾಗ ಒಂದ್ ಮದಿವಿ ಇತ್ತು ಅಲ್ಲಿ ನಮ್ಮ ಮಾಮಾರ್ ಮದ್ವಿ ಹೋಗ್ಯಾರ ಈಗ ನಾವು ಒಂದ್ ಬರ್ತ್ಡೇ ಫಂಕ್ಷನ್ಗ ನಾವು ಹೋಗೇವಿ
ಹ್ಮ್
ಹಿಂಗ ಅಗತೈತ ಒಂದಿಷ್ಟು ದಿನಾ ಒಂದೊಂದು ಬರುದ ಫಂಕ್ಷನ್ ಬಿಡಾಕು ಬರುದಿಲ್ಲ ಏನಿಲ್ಲ
ಹ್ಮ್
ಹಂಗ ಫಂಕ್ಷನ್ ಹೋಗುದ ಆಗೈತೆ ನೋಡ್ರಿ
ಹ್ಮ್ ಅದ ರೀಪಾ ಎಲ್ಲಾ ಕಡೆ ಫಂಕ್ಷನ್ ಓಡ್ಯಾಡಿ ಓಡ್ಯಾಡಿ ಸಾ ಸಾಕಾಗ್ ಬಿಟ್ಟೈತಿ
ಬಿಟ್ರ ನಮ್ಮ ಬಿಟ್ರ ನಮ್ಮನಿ ಫಂಕ್ಷನ್ ಗಿ ಬರುದಿಲ್ಲ ಹಂಗ ಹಿಂಗ ಅಂತನಾತಾರ
ಹ್ಮ ಅದೊಂದ್ ಇರ್ತೈತ್ಲ್ರಿಪಾ ಅವ್ರ ಕರ್ದಾಗ ನಾವ್ ಹೋಗ್ಬೇಕ ನಮ್ದಿದ್ದಾಗ ಮತ್ ಅವ್ರ ಬರ್ಬೇಕಲ್ಲ
ಅದ ಹಂಗ ತ್ರಿ
ಹ್ಮ್ ಅದರ ಸಂಬಂಧ ಹೋಗುದ್ ನೋಡ್ರಿಪಾ ದೂರ ಆದ್ರ ಚಿಂತಿಲ್ಲ ಅಂತ ಹೇಳಿ ಹದರ ಸಂಬಧ ಹೋಗಿ ಬರುದು
ಅದ ರಿ
ಹ್ಮ್ ಮೊನ್ನೆ ನಕ್ಲಸ್ ತಗೋತನ ನಾತಿದ್ರಲ್ ತಗೊಂಡ್ರಿ ನಾ ಇನ್ನ ಇಲ್ಲ
ಹಾ ಈ ಕೊಟ್ಟು ಬಂದೇವ್ರಿ ಈಗ ತಗೊಂಡ್ ಬರ್ಬೇಕ್ರಿ
ಹ್ಮ್ ಯಾವ ಡಿಸೈನ್ ಮಾಡಸಿದ್ರಿ ಈಗ ನೀವು ಫ್ಯಾಷನ್ ಬಂದಾವಲ್ಲಾ ಆ ಟೈಪ್
ಹ್ಮ್ ಫ್ಯಾಷನ್ ನೀವ್ ಫ್ಯಾಷನ್ ಅದ ಮಾಡ್ಸೇನ್ ರಿ
ಹ್ಮ್ ಎಷ್ಟ ತೊಲಿದ್ ಮಾಡ್ಸಿರಿ
ಮೂರು ತೊಲಿದ್ ಮಾಡ್ಸೇನ್ ರೀ
ಹ ಶಾರ್ಟ್ ಏನ್ ಮಾ ಇದು ಏನ್ ಲಾಂಗ್ ಹಂಗ ರೀ ನಕ್ಲಸ್
ಡ ಲಾಂಗ್
ಹ್ಮ್ ಲಾಂಗ್ ಅಂದ್ರ ಚಲೋ ಆಕೆತ್ ಬಿಡ್ರಿಪಾ
ಹೌದ ಈಗಂದ್ರು ಬಂಗಾರ ತಗೋದ ಬಾಳ ಬಂಗಾರ ರೇಟ್ ಅಂದರು ಬಾಳ ತುಟ್ಟಿ ಆಗ್ಯಾತ್ರಿ ಈಗ
ಹ್ಮ
ಆದ್ರೂ ಅಷ್ಟ್ ಎಷ್ಟೊತ್ ತುಟ್ಟಿ ಹೌದ್ರಿ ಎಷ್ಟು ತೂಟೆಗೆ ತಂದ್ರರು ತಗೋಳ ಬೇಕಾ ಅಲ್ಲ ಬಿಳಕಂತ್ರು ಆಗುದಿಲ್ಲ
ಮುಂದೆ ಎ ಏನ ಅಂತ ಹೇಳ್ತ ಓದಪ್ಪ
ಹದ ರೀ
ಹ್ಮ್ ಮದ ಅ್ಣತಿದ್ರಲ್ಲ ನಾ ನಕ್ಲೆಸ್ ತಗೋಬೇಕು ಹೋಗ್ಬೇಕ ನಾನ ಅ್ಣ ಅತಿದ್ರಲ್ಲ
ಹದ ಮಾಡ್ಸ ಕೊಟ್ ಬಂದಿವವ್ರ ಎಾ ರೆಡಿ ಆಗೇತಂತ ತಗೊ್ಬರ್ಬೋವಾ ಸಂಜೆ ಮುಂದ್ೆ ಹೋಗ್ಬಕ್್ರಿ
ಹ್ಮ್ ನ ಆಮೇಲೆ ತೋಂಬದಿಂದ ಫೋಟೋ ಹಬಡ್ರಿ
ಹಾ ಕಳಸ್ತೇನ್ರಿ ಮತ್ತ್ ನೀವ ತಗೊಂಡ್ರಿನ ಇಲ್ಲ ಬಂಗಾರತ
ನಮ್ಮೆಲ್ಲ ಅಾಕತ್ ಬಿಡ್ರಿ ನಮ್ಗ ಆಗುದಲ್ಲಾ ಯಾಕಂದ್ರ ಮಕ್ಳ ನಮ್ಮ ಎಲ್ಲಾ ದೊಡ್ಡು ಹದವು ಕುರ್ ಕಾಲೇಜು ಫೀಸು ಎಲ್ಲಾ ತುಂಬಲ್ಲ ಹಂಗಾಗಿ ಈಗ ಸದ ಯಾ ಬಂಗಾರ ಇಲ್ಲ ಏನು ಇಲ್ ನೋಡ್ರಿಪ್ಪಾ ನಮ್ಮ ಮನಿವರು ಹೇಳ್ಬಿಟ್ರ ಯಾ ಇದಕ್ಕ ಹ ಬೇಡ ಇದಿದ್ವ ಹಾಕೋ ಅದು ಇದಿದ್ದ ಹಾಕ ಕೊಂಡ್ ಅಡ್ಡಾಡಂಗು ಪರಿಸ್ಥಿತಿ ಕಲ್ರಿಿ ಪ ಈಗ
ಹೌದ್ರಿ ಈಗ ಅದು ಫ್ರೀ ಬಸ್ ಆದಾಗಿಂದ ಮಂದಿ ಡೆಲಿಕೆಟ್ ಆಡಾಡಕತ್ ಬಿಟ್ಟಾರ ಅದ್ರ ಕ ಈಗ ಕಾತನ ಒಂದ್ ಜಾಸ್ತಿ ಆಾಕತ್ ಬಿಟ್ಟಾರ ರೀ ಬಸ್ ಹ
ಅದ್ರಾಗ ಈಗ ಮೊದ್ಲಿಿನಂಗ ಗಣ್ಮಕ್ಳ ಕಷ್ಟ ಮಾಡ್ತಾರಂತಿದ್ದೀವ್ರೀಪಾ ಈಗ ಹೆಣ್ಮಕ್ಳು ಮಾಡಕ್ ನಿಂತತ್ ಬಿಟ್ರ ಈಗ
ಹೌದೌದ್ರಿ ಈಗ ಎಷ್ಟು ಎಷ್ಟ್ ಬಂಗಾರ ಇದ್ರು ಏನ್ ಹಾ ರೀ ಎಷ್ಟ್ ಬಂಗಾರ ಇದ್ರು ಎಲ್ಲಾ ಮನ್ಯಾಗ ತಗ್ದಿಟ್ಟ
ರೋಡ್ ಗೋಡ ಹ ನೋ ಹ್ಮ ಆ ಚಲ ಹಕೊಂಡು
ಹದರಿರಿ ಈ ಬಂಗಾರಗಿಂತ ರೋಡ್ ಕೂಡ ಬಾ ಚಂದ್ ಕನತ್ವರಿೀ
ಹ್ಮ್ ಅದು ಇವು ಇದು ಫೇಸ್ಬುಕ್ನ್ಯಾಗ ಅದು ಎಲ್ಲಾ ನೋಡ್ತಿವ್ರಿಲ್ಲ ಎಷ್ಟು ಚಂದ ಚಂದ ಡಿಸೈನು ಪ್ಯಾ ಎಲ್ಲಾ ಬಿಟ್ಟಿರ್ತರ
ಅದೇ ರೀ
ಹ್ಮ್ ಅದು ಇತ್ತ ಅವನಾ
ಹ್ಮ್
ಹ್ಮ್ ಹ್ಮ್ ಅದ್ಕ್ಕ ಎಷ್ಟು ಅವು ಬಂಗ ಬಂಗಾರ ಇ ಹಾಕೊಂಡ್ರ ಬಂಗಾರದ ಸೇಮ್ ಬಂಗಾರ ಗತೆ ಏನ ಕನಾತಾವ್ರಿಪ್ಪ ಅವು
ಹೌದೌದ್ರೀ
ಹ್ಮ್ ಅದಕ್ಕ ಅವನ ತಗೊಂಡ್ ತೊಗೊಂಡ್ ಹಾಕೋದ್ರಿಪಾ ಮ್ಯಾಚಿಂಗ್ ಮಾಡ್ಕೊಂಡ್ ಮತ್ತನ ಇನ್ನೇ ಏನ್ ಮಾಡುದ
ಹ್ಮ
ಮುಂದ ಮಕ್ಳು ದೊಡ್ಡವರಗಿಂದ ದುಡ್ಯಾಕ ಕುಂತಿಂದ ಅವ್ರ ಕಾಲಕ್ಕ ಏನಾರ ಕೊಡ್ಸಿದ್ರ ಕೊಡ್ಸ್ಬೋದ್ರಿ ಇಲ್ಲ ಅಂದ್ರ ನಾವ ಎಲ್ಲಿ ಕಾಣೋದ್ರಿಪ ಬಂಗಾರ
ಹ್ಮ ಎಷ್ಟ ನ ರೀ ನಿಮಗ ಮಕ್ಳ
ಹುಡುಗರು ಎರಡು ಅವ್ರ ಎಲ್ಲ
ಸ್ಕೂಲಿಗರಿ
ಹಾ ಒಬ್ಬ ನೈನ್ತ್ದನ್ರಿ ಒಬ್ಬ ಫಿಫ್ತ್ ಅದನ್ರಿ ಒಬ್ಬ ಫಿಫ್ತ್ ಅದಾನ್ರಿ ಹ್ಮ್
ಇನ್ನ ಸಣ್ಣರದರ
ಆದ್ರೂ ಹೇಳ್ರಲ್ಲ ಪ್ರೈವೇಟ್ ಸ್ಕೂಲು ಮತ್ತು ಡೊನೇಷನ್ನು ಫೀಸ್ ಅಂತ ಹೇಳಿ ಹ್ಮ್ ಬಾಳ ಅಕ್ಕೇತ್ರಿಪಾ ತುಂಬುದ್ರೊಕ್ಕ ದುಡಿಯೋರ ನಮ್ಮ ಮನೆಯವ್ರ ಒಬ್ಬ ಹಂಗಾಗಿ ಎಲ್ಲಾ ಎಲ್ಲಾ ಖರ್ಚು ನೋಡ್ಬೇಕ ಕಣ್ರೀ ಪ
ಹೌದು ಹೌದು ನೀವೇನ್ ಕೆಲ್ಸ ಮಾಡ್ತೀರಿ ಏನ್ರೀನ್ ಮನ್ಯಾಗ ಇರ್ತೀರಿ
ನಾ ಮನ್ಯಾಗ ಇರ್ತೇನ್ಪಾ ಎಲ್ಲಿ ಹೋಗಲಾ ಮನ್ಯಾಗಿಿಂದ ಅಷ್ಟು ನೋಡ್ಕೊಂಡ ಮನ್ಯಾಗಿರುದಷ್ಟೇ ರಿ ಪ
ಅದ ಹಿಂಗ ಹೊಲಿಗೆ ಏನ್ ಹೊಲಿತರನ ಇನ್ ಇಲ್ಲ
ಇಲ್ ಇಲ್ರಿ ಏನು ಇಲ್ರರಿ ಈಗ ಎಲ್ಲಿ ಆಗುದೇ ಇಲ್ ಬಿಿಟ್ರಿ ಈಗ ಹುಡ್ಗೂರು ಕಾಲೇಜಗ ಅದು ಎಲ್ಲಾ ಹೊಕ್ಕವಲ್ಲ ಮೊದ್ಲ ಹೊಲಿತಿದ್ದ್ಯ ರೀ ಆವಗ ಈಗ ಹೊಲ್ಯದ್ ಬಿಟ್ಬಿಟ್ಟೇನ ರಿ ಕಲ್ತಿಲ್ರಿ ಕ್ಲಾಸಗ್ ಹೋಗಿದ್ಯ ರಿ ಕ್ಲಸ್ಿಗೆ ಒಂದು ಮೂರ್ ತಿಂಗಳ ಕ್ಲಾಸಿಗೆ ಹೋಗಿದ್ದ್ಯಾರೀ
ಹಾ ಸರ್ಟಿಫಿಕೇಟ್ ಅದು ಬಂದವ್ರಿ
ಹ್ಮ್ ಸರ್ ಅವಾಗ ನಾವೆಲ್ಲಾ ಕಲಿ ಮುಂದ ಸರ್ಟಿಫಿಕೇಟ್ ಅದು ಇದಿದ್ದಿಲ್ ಬಿಡ್ರಿ ಅವಾಗೆಲ್ಲಾ ಜಸ್ಟ್ ಹಂಗ ಕಲಿಸತಿದ್ರ ಈಗ ಹ್ಮ್ ಈಗೆಲ್ಲಾ ಸರ್ಟಿಫಿಕೇಟ್ ಆವ್ಯಾವ್ರಿ
ಹ್ಮ್ ಹ್ಮ್
್ರೇ
ಹಳ್ ಬತಮಬೇಕ
ಹ್ಮ್್ಮ ನೀವ್ ಅಂದಿದ್ರಲ್ಲ ಅದ್ ಕಾನೂನು ಮೋದಿಜಿ ಅವರು ಹೇಳ್ಯಾರ ಬಂಗಾರ ಈಗ ಸದ್ಯ ಯಾರ್ ಹೋಗ್ಬೇಡ್ರಿ ಅಂತೇಳಿ
ಹಾ ರ
ಅದಕ್ಕ ಸುಮ್ಮ್ನ ದೇವ್ರಿ ನಿಮ್ಮ ಏನು ಹಲಾ ಅದು ಎಲ್ಲಾದ್ರ ಪ್ಪಾ ಕಬ್ಬಿಂದ ತವಾಟ ಐತ್ ನಿಮ್ದ ನಿಮ್ಗ ನಡಿತೈತ್ರಿಪಾ
ಇದ್ೂ ಬೇಕಲ್ರರಿ ಈಗ ಒಂದ್ ಎಷ್ಟ್ ಒಂದ್ ತೊಲಿ್ಏಡ್ ಲಕ್ಷ ರೂಪಾಯಿ ಆಗೇತ್ೀ ಈಗ
ಹ್ಮ್ ಆದ್ರೂ ನಿಮ್ದು ಒಂದು ಪೀಕ್ನ್ಯಾಕ್ ಅಂದ್ರ ಬಂದ್ ಬಿಡ್ತೇತ್ರಿ
ಬರ್ತೆೇತ್ಂದ್ರು ಅದು ವರ್ಷಕ್ಕ ಬರುದ ಅಲ್ರರಿ ಪೀಕ್
ಹ್ಮ್ ನಮ್ಮಂಗ ದುಡಕೊಂಡ್ ಎಲ್ಲಾ ಮಾಡ್ಕೋದ ಅಂದ್ರ ದೊಡ್ಡ ಅಜ್ಜರಿ
ಅದ ಕಬ್ಬ ಹಾಕಿದ್ದ ಕಬ್ ಹಾಕ್ಯವ್ರಿ ಅದು ಕಬ್ ಮತ್ತ ಬರುದು ಒಂದ್ ವರ್ಷದ ಮ್ಯಾಲ ಬರುದು
ಹಾ
ಅದ ತಗೋಬನಕಂತ ಭಾಳ ವರ್ಷ ಆಗಿತ್ರಿ ಏನ್ ತಗೋಳಕ ಆಗಿದ್ದೇ ಇಲ್ಲ ಹಲ್ ಕೈ ಸಲದ ತಗೊಂಡ ತೊಗೊಂಡೆ ನೋಡ್ರಿ ನೆಕ್ಲೆಸ್
ಹ್ಮ್ ಅದೇ ಫೋನ್ ಆಗ್ಬಿಡ್ರಿ ನೋಡಣ ಮತ್ತ ಏನ್ ಮಾಡತಿದ್ರಿ
ಏನ ಇಲ್ರಿ ಇದ ಹಾ ಊಟ ಆಗೇತಿ ಅದ ಫಂಕ್ಷನ್ಿಗೆ ಹೋಗಿ ಬಂದು್ ಊಟ ಮಾಡಿ ಕಮ ಚಿತರ
ಗದ್ಲು ಬಾ ಮ ಜನ ಬಾಕ್ರದ ಇದ್ರೇನ್ರಿ ಫಂಕ್ಷನ್ಿಗೆ
ಹಾ ಜೋರ್ ಮಾಡಿದ್ರಿ ಹೌದು ಹುಡ್ಗಂದ್ ಒಂದ್ ವರ್ಷದ್ದ ತ್ರಿ ಬತಡ ಅವರು ಜನನ್ ಕರೆದಿದ
ಹ್ಮ್
ಚಲೋ ಮಾಡ್ಸತ್ರಿ ಅಲ್ಲಿ
ಹ್ಮ್ ಹ್ಮ್
ಹೋಳ್ಗಿ ಮಾಡ್ಸಿದ್ರು ಹೋಳ್ಗಿ ಹಾ ಅ ಪಲಾವ ರೈಸ್
ಹ್ಮ್ ಹ್ಮ್
ಅ ಜಾಮುನ್ ಎಲ್ಲಾ
ಹ್ಮ್ ಚಲಾಟ ಪಾಂಡ ಮಾಹಿತ ಆದ್ರೂ ಇದ್ರಾಗ ಹೊರ ಗುಂಡ್ ಬ ಮನ್ಯಾಗುಂಡ ಅಂಗ ಆಗುದಿಲ್ಲ ಬಿಡ್ರಿಪ
ಆಗುದಿಲ್ರಿ ಅವರೆಲ್ಲಾ ಅಡಿಗೆಗೆಲ್ಲ ಸೋಡ ದು ಹಾಕ್ ಮಾಡ್ತಾರೆ
ಹ್ಮ್
ಫಂಕ್ಷನ್ ಬಿಸಿಲು ಬಿಸಿಲು ಒಂದ ಬ ಬಾಳ ಐತ್ರಿ ಅದ ಬಾ ಬೇರೆ
ಹ್ಮ್
ಬಿಸಲ ವ ಠೋಕು ಜಲ್ ರ
ಹೌದ್ರಕ ಊಟ ಹೋಗುದಿಲ್ಲ ಮತ್ತ ಅದ್ರ ಸಂಬಂಧಾನ ಹಾ
ಹ್ಮ
ನೀವ ಏನ್ ಮಾಡ ತಿದ್ದರೆ ಕೆಲ್ಸದವ್ರ ಬಂದ್ ಹೋದ್ರೇನ್ರಿ ನಿಮ್ಗ
ಹಾ
ಹ್ಮ್ ಮುಚರಿ ಕೆಲಸದವ್ರಿಗೆ
ನಾವು ಬಟ್ಟೆ ತೋಳಿತಕ್ಕ
ಹ್ಮ್
ನಾವೇನ್ ನಾಲ್ಕ ಜನ ಅತ್ಕ್ಯವ್ರ ಮನ್ಯಾಗ ಬಾ
ಹ್ಮ್
ನಾವತ್ತ ಮನ್ಯಾಗ ತಿಕೊಂಡ್ಬಿಡ್ತೇವಿ ಬಟ್ಟೆ ಹೋಗಿಯಾಕೆ
ಹ್ಮ್ ಹ್ಮ್ ಎಕಂದ್ರೆ ನಮಕ್ಕಿನೂ ಹಬ್ಬ ಬರ್ಥೈತ್ ಅಲ್ಲ ಮೊಹರಂ ಮತ್ ಈಗ ನಾಲ್ಕು ದಿನ ತಾಪ್ಸ್ತಾಳೆ
ಹಾ ಮೊರಮ್ಮೇ ನ ಆಯ್ತನ್ರಿ ಹಪ
ಹ್ಮ್ ಮೊರಮ್ಮ ಐ್ತಲ್ರರಿ ಈಗ ಇಪ್ಪತ್ತಾರಕ್ಕ
ಹೌದ್ರಿ ನಮ್ಮಕ್ಕಿ ಏನ್ ಮಾಡ್ತಾಳೆ ಏನ್ರಿ ಹೆಂಗಂದ್ರ ಇನ್ನು ಏನು ಹೇಳಿಲಾ ಬಿಡ್ತಾನ ಅಂತಂದು
ಹಾ ನಿಮ್ಮಕ್ಕಿನ ಸಾಬ್ರಕ್ಕಿನ ಹಚ್ಕೊಂಡ್ರಿನಾ
ಅವ ಮುಸ್ಲಿಮ್ ಸ ಬರ್ ರ್ತಾರಿ
ನಮ್ಮೂರು ನಾವು ಅವ್ರನ್ನ ಹಚ್ಕೊಂಡೇ ಬಿಡ್ರಿಪಾ ಅವ್ರ ಹಬ್ಬಗಳು ಬಂದ್ರ ನೋಡ್ರಿ ನಮಗ್ ಜಡಾ ಮತ್ತಾ ಹ್ಮ್ ಮತ್ತೇನ್ ಮಾಡತಿದ್ರಿ ಮತ್ತ ನಿಮ್ಮ ಮಾವರಿಗೆಒಳ್ಳೆ ಒ ಆಪರೇಷನ್ ಮಾಡಸ್ಕೊ ಬಂದಿದ್ರಲ್ಲ ಈಗ ಸ್ವಲ್ಪ ಎಲ್ಲಾ ಆರಾಮದಾರ್
ಹಾ ಆರಾಮ್ ಅದಾರ್ ಅವರು
ಹ್ಮ್ ಮತ್ ಚೆಕಪ್ ಈಗ್ ಕರ್ಕೊಂಡ್ ಹೋಗಿದ್ರನ
ಚೆಕಪ್ ಇಗೆ ಹಾ ಕರ್ಕೊಂಡ್ ಹೋಗ್ ಬಂದಿವ್ರೀ
ಹ್ಮ್ ಎಲ್ಲಿ ಬೆಳಗಾದಂಗ ಮಾಡ್ಸಿರಲ್ಲ ನೀ ಮ
ಹಾ ಬೆಳಗಾಂವ ಮಾಡ್ಸಿವ್ ರೀ
ಹ್ಮ್ ಎ ಎಷ್ಟ ಬಂತ್ರಿ ಇದು ಅದು ಎಲ್ಲ
ಐವತ್ತು ಸಾವಿರ ಐವತ್ತು ಸಾವಿರ ಬಂತ್ರಿ
ನಿಮ್ಮ ಏನ ಸ್ಕೀಮ್ ಅದು
ಏ ಇಲ್ ಇಲ್ರರಿ ಗವರ್ನಮೆಂಟ್ ಇಲ್ರಿ ಪ್ರೈವೇಟ್ ಮಾಡಸ ಮಾಡ್ಸಿದ್ವಿ ಅಲ್ಲೇ
ಹ್ಮ್
ಅಮೌಂಟ್ ತುಂಬ ಇದ ಮಾಡಿದರಿ ನಮ ಏನ್ ಸ್ಕೀಮ್ ಅದ್ ಏನ ಇಲ್ರರಿ
ಹ್ಮ್ ಹ್ಮ್ ಹ್ಮ್
ಹಂತ ನಾವು ಮೊನ್ನೆ ತಗೊಂಡಿವ್ರಿ
ಹ್ಮ್
ಮದ್ಲಿಂದು ಅಕ್ಕ ಬಾಳ ವಯಸ್ಸಾಗಿತ್ರಿ ಅದಕ್ಕೂ
ಹ್ಮ್
ಅದ ಕೊಟ್ಟವ್ರಿ ಅದಲ್ಲ
ಹ್ಮ್
ಹ್ಮ್ ಬೇರೆ ತಗೊಂಡವ್ರಿ ಆಕಳ
ಹೌದೇನ್ರಿ ಹ್ಮ್ ಹ್ಮ್ ಮತ್ತ ಅದ ಹಾಲ್ ಹಿಂಡತ ತನ್್ರ ಏನ ಇಏ ಹಂಡದಲ್
ಇನ್ನ ಇಲ್ರಿ ಯಾವುದೋ ಈಗ ಪ್ರೆಗ್ನೆಂಟ್ ಐತೆ ರೀ
ಹ್ಮ್
ತಿಂಗಳಿಂದ ಹಾಾಲ ಸ್ಟಾರ್ಟ್ ಮಾಡ್ತತ್ರಿ
ಹ್ಮ್ ಹ್ಮ್ ಚಲೋ ಬಿಡ್ರಿಪಾ ಅಂದ್ರ ಗಿನ್ನದ್ ಹಾಲ್ ಬಂದ್ ಅಂದ್ರ ಕೊಡ್ರಿ ನಾವು ಗಿನ್ನಾ ಮಾಡ್ತೇವಿ
ಹಾ ಕೊಡ್ತತವ್ರೀ ತಾಗ್ರೆ
ಹಾ ಗಿನ್ನದ ಹಾಲ ಬಾಳ ಇದುರಿೀ ಅದ ಟೇಸ್ಟ್ ಆಾಕೇತ್ ಗಿನ್ನಾ ಕುರದ್ ಗಿನ್ನಾ ಮಾಡಿದ್್ರ ಅನೂರು ಮಸ್ತ್